ಮಾತಾಡ ಹಾಕ್ಭೇಡಿ ಹಲೋ ಹಲೋ ಹಲೋ ಹಲೋ
ಇಗ
ಬೌ ಆ ಶು ಕ ಬರ ಬರ್
ಎಡು
ಬಾ ಕ್ರಿಕೆಟ್ ಆಡಿದ್ರ ಇತ ಅಂತ ಹ ಹ ಇನೇನೋ ಯಪ್ಪ ಯಾವಾಗ ಬರ್ತ ಯಾವಾಗ ಗೊತ್ತ ಗೊತ್ತ ಕಲ
ಸರಿ ಶ್ರೀ ಮಾತಡು
ನಮಸ್ತೆ ಆಯತ ಹಲೋ ಹ
ಹೌದ ಹೌ
ಅಲ್ಲ
ಏನ್ ಬೇಕಾದ್ರೆ ಮಾತಾಡ್ಬವು ಹ ನಿ ವ್ಯವಸ್ಥ ಆ ನೋಡಕ್ ಏನ್ ಸಏನ್ ನೀ ಯ ಯಾವೂಪ ಇಡ್ರಧ್ಯ ಅಂತ ಮಾತಾಡ ಸ್ಂತ ಲಾ ಕೊಡ್ತೀವಿ ಆರಾಮೇನಪ್ಪಾ ಆಕಾಶ್
ಹಾ ಆರಾಮ್ ಮಾಡೋಪ್ಪ ನೀನು
ತಿಂದಿ ಇಲ್ಲ ಕಡಮ್ಮ ಕ್ರಿಕೆಟ್ ಆಡಕ್ ಹೋಗ್ಬೇಕ ಮ
ಆಸ್ರಿಂಗ ಹೋತಾರನಾ ನ ಹಬ್ಬ ಊಟ ಮಾಡಕ್ ಹೋಗಬ್ಬ
ಈ ಕಡೆ ಹೋಗೀ ನೋಂಬ ಸ ಕ ಸ ಕ
ಹ್ಮ್
ಗೆಲ್ಲಯತ ಸ ಸ್ಮಿಟ್ ಮಾಡಸ ಯಾರ ಹೇಳುವ ಒಗಮ್ಮ ಹೇಳ ನಿಿಂಗೆ ಒಂದ್ುವರ ರಾಜ ಇದ್ದಂತ ಅಂದ್ರಿಗೆಲ್ಲ ಆ ಮಾಡುದ್ನಂತ ಅಲ್ಲ
ಹಾ
ಹ್ಮ ಅದರಿ ಮಾಡ್ತನಂತ
ಹಾ
ಬಾಾಲೆಬಾ
ಹ ಯಾವ ಪ್ರಸ ಹಲೋ ಕಲ್ಲಿ ಈಗ ಏನ್ ಕೆಲ್ಸ ಏನ್ ಕೆಲ್ಸ ಎಳ್ತಾನ ಹೋಗ್ಬೇಕ ತಡೆ ಬರ್ತೆೇನೆ ಯಾರ್ ಕರ್ಕೊ ಬರ್ಲಿ ನೀ ಎಲ್ಲ ನೀ ಎಲ್ಲಿ ಬಾ ಈಕಡೆ ಗೇಟ ಮು ಗೇಟ್ಮಂದ ಬ ಇಬ್ರೂಹ ಶಕ ಚಪ ಶ ಚಪೂರ ರ ಆರಮ
ಹಲೋ
ಹ ಹೇಳಣ
ಅ ಮ ಬನ್
ಹಾ ಡೈರಿಮ್ಮ ಡೈರಿ
ಹ್ಮ್ ಏನ್ ಕೊಡ್
ಅಷ್ಟ ನಂಬ ಎಂಬ ಬರ ಇಪ್ಪತ್ತು ಬರ್ಪಾ
ಹ ಹ ಪಾಸ್ಟರ್ಕ ಬರ
ಹ
ಅಷ್ಟ ಸಾಕ್ ಬಾ ಇೊ ಅಪ್ರ ಚಿಟ್ ಬರ್ತ ನ ಭಲೆ ಅವ ಿಕೆಟ್ ದಸಬೇಕುಕ ಪಾಸ್ ಇಲ್ಲ
ಸಕ
ಸೊಕದ ಆಕಮ ಬಲಾವಸ
ಹಾ
ಕಂಂಬಲಾಷ ಬ ಮಹೇಶ್ವರ ಅಂಂಬಲಾ್
ಮಾಡ್ರಿ
ಫೋನ್ ಪೇ ಮಾಡೋಣ ನಮ್ದ ಐನೂರು ರೂಪಾಯಿ ಅಕ್ಕಕ್ಕ ಅಲ
ಹಾ
ಆಯ್ತಪ್ಪಾ ಆಯ್ಸ ಯಾರು ಬಲಿ ಅಣ್ಣ ನಿಮ ದೋಸ್ ರ ಬಲ್
ಹ್ಮ
ಇಂಗ್
ತಾಕ್ಷ
ಎಷ್ಟ ಆಸ ಕಾಜು ಬೆಲ್ಲಸ ಕಾಯ ಜನ್ಬ
ಯಾರಾಕಲ್ಲವಾ
ಹ್ಯಾಂಕಾಕಲ್
ಯಾಕ ಹಾಕ್ಬೇಕು
ಹ್ಮ ಹಾಕಾಕ್ಬೇಕಕ್ು ನಾವನ್ ಹಾಕ್ತಿ ಕೇಳಿದೆ ಹಾಕಲ್ಲ ಅನ್
ಆಯ್ಸು ಯಾರ್ ಕೈ ನ
ನಾವೇ ಉದ್ರಿ ಆಗವಿ ನಾವ್ ಯಾರಾಗಗ್ತರ್ ಪಲ್ಲಿಿಂದ ಸಾಲ ಕಟ್ಟದ ಅಲ್ಲ ನಮ್ಮ ವರ್ಕ್ ಅ ಅಾ ಸರಿ ನಿಡೆಿಗೆ ಮರ ಹಾ
ಇತ ಆಯ್ತಾ ಚಂತ
ನನ್ಗೆ ಯಕಷ್ಟಡ್ ಕ್ಲಾಸಲ್ಲ ಅಭಿನಂದ ಬರು ಬರಿಗೆ ಹ್ಮ್ ಶವ ರಂಬಷ ಹಲೋ ಅಲ್ಲ ಹೋಗ
ಹ್ಮ್
ಹ್ಮ್ ಹೇಳ
ಎಾಗಳ
ಏನ್ಣಪಾ ಹೌ್ ಸರ್ ಹೆಂಗ್ ನಡ್ದ ಮಳಿ ಬಳಿ
ಹ
ಕೇರಳ ಶವ ಸಾಲ ಮಾಡಿ ಮರಿಗೊಂಡ್ ಬನ್ನಿ ಮತ್ತೆ ಮತ್ತೆಷ್ಟ ಅದ್ ಮೂರ್ನೂರುಯಷನ್ ಮತ್ತೆ ಅವತ್ತಾಯಷ ಅಂತಲ್ಲ ಮತ್ತೆ ಮೂರ್ನೂರು ಆಯಷ ನ್
ನಾ ಎಷ್ಟ ಕೊಡುವಾಗತ್ತಲ್ಲ ನಸ್ಕ ಗ ಇಲ್ಲನಾ
ಕೇಳಲ್ಲ ಇದ ಮಾತಾಡು
ನಾ ಎಷ್ಟಕಡಬೇಕಕ್ ಗೊತದ
ಹಲೋ ಹಲ ಹ್ಮ ಹ್ಮ್ಮ ಹಲೋ
ಹಲ್ಲ
ಹ್ಮ ಹ
ಕೇಳದ
ಹ ಈ ಕೆಳಕ್ನ
ಹಾ ಅಂತದ ಹೇತಂದ್ರ ಹವಂತೆ ಹ ಅಂತೆ
ಹ ಒಲ್ಲ ಕೆಳ್ ಅ ಹೇಳ್ದಪ್ಪ ನೋಡಿ ಯಾರು ನಿನ್ರ ಸಾಲಾಗಿ
ಅ ಅ ಅ ಅಷಾ
ಅ ಹಷನ ಬರಿ ಹ ಅವನಿಗೆ ಕೇಳ ಅವನಿಗೆ ಕೇಳ ಮೀರ ಇನ್ನೊಂದ್ ಆಾಫ್ ಅನ್ ಅವರ್ ಬಿಟ್ಟು
ಬಂದ
ಹಾ ಯಾರೀ
ಅಷ್ಟೇ ಅಷ್ಟೇ ಮದೆ ಮಾಡಿದ ಅಷ್ಟ
ಹ ಹ ಸರಿ ಸ ಯ ನಾ ಇಪ್ಪತ್ತು ನಿಮಿಷ ಪುಟ್ಟಚ್ಚಾನ ಅವನಿಗೆ ಹಲೋ ಹಲೋ
ಹ
ಜೊತೆಲ್ಲ ಹಾ ಇಚ ಆತತ್ತು
ಹರತ ಹಾ ಅ ಅಲೋ ಹಗ್ಸರಾ ಯಾರ್ದೀರನಾ
ಹಲೋ
ಅಲೋ
ಹ ನಾನೇ ಬಡವಾಗಿ ಅವ್ರಿಗೆ ವಾಪಸ್ ಹಕಂಗಿರ್ಬೇಕಗ್ಗ ನ
ಹಾಷ್ಟಸ್ಕ ಅ ಹಾನಸ್ ನ ಶ
ನೀಚ್ ನೀ ಹಚ್ಚ ನಿಮಗ ಆಗ್ತಲ್ಲ
ಹ ರಾಜ ರಾಜ ನೋಡ ಮಾತಾಡ್ರ ಅದಲ್ಲೆ
ಕೊಡ್ಕೊಡ್ರ ಅಕ್ಕ
ಹ್ಮ
ಬಾಯ ಸಸವಲ್ಲ ಲಯಂಗ
ಹಾ
ಹಾ.
ಯಲ್ಲ.
ಮತ್ತೆೇಏನ್ ಕೊಡಸ್ತಿಲ್ ಬರತ್ ನಾಾನಲ್ಲಿ.
ಹಾ ಅಂಬಂದ ಎಲ್ಲತ. ದ ನೀರ್ ಕೊಡ. ಕತಕ. ಕತ ಸ್ವಲ್ಪ ಕ ಇ.
ಎಂತಗಕ್ರರಿ.
ಬರಬ.
ಅ ನಳ ಮ ತಾಮ. ಇವ.
ಹಲೋ.
ಹಲೋ. ಅಪ್ಪ ನೀನೀಗ ನೀನೇ ಸೌಕಾರ ಅಂದ್ರೆ. ನೀನೇ ಸೌಕರ. ನಮ್ಮದ್ರ. ಯಾ ಕೆಮ್ಮರ. ಹೌ. ಸಯದಾ ಹಬ್ಬಾ ನಾನು ಹದನಿ ಏನ್.
ಹ.
ಮುರಿ ಮುರಿಯ.
ಹತ.
ಹಾ.
ಹತ.
ಊರ್ವದ್ ನನ್ ಕಾಲೇಜ್ ಬಿಟ್ಟದ.
ಹಾ.
ಅದಕ್ಕೆ ಉರಿ ಹೊಂಟ್ರಲ್ಲ.
ಎಡಮ.
ಆ.
ಹ್ಮ್.